ಹಲೋ
ಕೆೇಳಸಾಕ್ದತಿ ಹಾ ಕೆಳ್ಸಾಕ್ದತಿ ನಿಮ್ ಕಡೆ
ನಮ ಕಡೆ ಕೇಳಸ್ತೈತೆ
ನಿಮ್ಮ ಕಡೆ ಮಳೆ ಅದು ಎಲ್ಲ ಹೆಂಗ ಐತಿ
ಓ ಮಸ್ತ್ ನೋಡ್ರಿ ಇವತ್ತು ಫುಲ್ ಮಳೆ
ಹ ನಮ್ಮ ಕಡೆ ಬಿಸಿಲ ಐತ್ರಿ ಫುಲ್ಲಾ
ಫುಲ್ಲಾ ಮಳೆ ಒಯ್ದಿಲ್ಲ
ಹ್ಮ್ ಹ್ಮ್ ಇಲ್ಲ ನಮ್ ಕಡೆ ಬಿಸಿಲರಿ ನಮ್ ಕಡೆ ಮಳ ಆಗದೆ ನಿಮ್ ಎಲ್ಲಾ ನಿಮ್ ಬೆಂಗ್ಗಳೂರ್ದಾಗ ಫಸ್ಟ್ ಆದ್ಮೇಲೆ ನಮ್ ಸೈಡ್ ಆಗದು
ಹೌದಾ ಕರ್ಕೊಂಡ್ ಹೋಗ್ರಿ ಬೆಂಗ್ಳೂರ್ ಇಂದ್ ಒಂಚೂರು ಮಳೇನ
ಕಳಸ್ರಿ ನೀವು ಅದೇ ನೀವು ಫಸ್ಟ್ ಕಳಸ್ರಿ ಆಮೇಲೆ ನಾವ್ ಬಂದು ಬಸ್ ದಿಂದ ಇಮ್ಯಾಜಿನ್ ಕರ ವಂತೇಳಿ
ಹಾ
ಮತ್ತ ನಿಮ್ಮ ಮನ್ಯಾಗೆಲ್ಲ ಹೆಂಗ ಅದ ರೀ ಇಲ್ಲ ರೀ ರೈತರಿಗೆಲ್ಲಾ ಕಷ್ಟ ಆಗಿಬಿಟ್ಟೈತಿ ಈಗ
ಹೌದಾ ಹ್ಮ್ ಹ್ಮ್
ಮತ್ತ
ನೀವೇನ್ ಬೆಳೆ ಹಾಕಿದೀರಾ
ನಾವ ಕಬ್ಬಾಕ್ಕೆೇವ ನೋಡ್ರಿ ನೀವ
ನಮ್ದ ತರಕಾರಿ ರೀ
ಯಾವ ತರ ತರಕಾರಿ ಹಾಕ್ತಿರಿ
ನಾವ ಉಳ್ಳಾಗಡಿ ಕ್ಯಾರೆಟು ಟಮ್ಯಾಟ
ಹ್ಮ್
ಹ್ಮ್ ಬೀನ್ಸ್
ಹ ಹ ಹಾ ಮತ್ತ ಅ ಕಡೆ ಏನೇನೋ ಅಂತ ಹದ ಬೇರೆ ಬೇರೆ ನಮವು ಕಡೆ ಇಲ್ಲಾದೂ ಕಾಯಿಪಲ್ಯಲ್ಲ ಅಕಡಿ ಸಿಕ್ತಾವ್ರಿ
ಹ್ಮ್ ತೊಂಡೆಕಾಯಿ ಬೆಂಡೆಕಾಯಿ ಸೌತೆಕಾಯಿ
ಹಾ ರೀ
ಹಾ ನಿಮ್ ಕಡೆ ಇದೆಲ್ಲ ಬೆಳೆಲ್ವಾ
ನಮ್ಮ್ ಕಡೆ ಇಂಥವೆಲ್ಲಾ ಇಲ್ಲರೀ ಈ ಕಡಿವ ಎಲ್ಲಾ ಕಳಸ್ತಾರ ನಮ್ಮ್ ಕಡೆ ಅದಕ್ಕ ಹಂಗ ಮಳಿನೂ ಕಳಸ್ರಿ
ಕರ್ಕೊಂಡ್ ಹೋಗ್ರಿ ಇದ್ರಲ್ಲಿ ಏನೈಐತೆ ನೀವ ಒಂಚೂರ ಉಯಿಸ್ಕೊಂಡ ಅಲ್ಲ ನಮ್ಮ ನಮಗ ಒಂಚೂ ಕೊಡಿ ಅಷ್ಟೆ ಬಿಡಿ ಹ್ಮ್
ಮತ್ತರಿ ನೀವ ಹೇಳಬೇಕು ನಮ್. ಸೈನ್ಡಬ್ಬ ಅಲ್ಲಿ ಬೆಂಗ್ಳೂರ್ ಬಂದಾನ್ರಿಗ.
ಹಾ
ಆದ್ ಕಷ್ಟ ಲೈಫು ಅಂತ ಅಂತ್ ಅನಾತಿದ್ರಿ ಜೀವನ ಇಲ್ ಮಾಡದ್ ಕಷ್ ಷ್ಟ ಐತೆ
ಹ್ಮ್ ಹ್ಮ್ ಹೌದ್ರಿ ಮತ್ತೆ ಅವ್ರು ಹಳ್ಳಿಲ್ ಇರ್ ಇತರಲ್ಲಾ ನಾವು ಹಳ್ಳಿಲೆ ಇದ್ವಿ ಈ ಹಳ್ಳಿಯಿಂದ ಸಿ ಸಿಟಿಗ್ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಆಗೋದು ಇಲ್ಲಿನ್ ಊಟ ವಾತಾವರ್ ಣ ಅಕ್ಕಪಕ್ಕ ಮಾತಾಡೋರ್ ಯಾರು ಇರಲ್ಲ.
ಹ ಹ ಅವ್ ಏನಂತನಂನ್ರೀ. ಇಲ್ಲಿ ಬೆಂಗ್ಳೂರ್ದಾಗ ಎಲ್ಲಾ ತುಟ್ಟಿಲ್ ತುಟ್ಟಿದ್ ಜೀವ್ನ ಐತಿ.
ಆ
ಎಲ್ಲಿ ಹೋಗ್ತ ಅಲ್ಲಿ ಬರೇ ಅರ್ಧ ತಾಸ ಬರೇ ಬಸ್ಸಿಗೆ ಹೋಗ್ಬೇಕ. ಬರೇ ಈ ಸೈಡ್ದಗೆಲ್ಲ ಬರೀ ಮುದ್ದಿ ತಿಂತಾರ. ಬರೀ ಅನ್ನ ಸಾರ ನಮ್ಗೆಲ್ಲಾ ಹೋಗ ನಮ್ಗೆಲ್ಲಾ ಹೋಗಂಗಿಲ್ಲ ಊಟ.
ಅಲ್ಲಾ ಈ ಈ ಸೈಡ್ ಮುದ್ದೆ ಈ ಸೈಡ್ ಅವ್ರ್ ಮುದ್ದೆ ತಿಂದ್ರೆ ನೀವ್ ಯಾಕ್ ತಿಂತೀರಾ.
ಅನ್ ಮತ್ ಏನ್ರಿ ಒಂದ್ಸತಿ ಟೇಸ್ಟ್ ಮಾಡ್ಬೇಕು ಇವಾಗ್ ಎಲ್ಯೊ ಈಗ ಖಾನಾವಳಿ. ಟೈಪ್ ಎಲ್ಲಾ ಹೋದ್ರ ಆ ಕಡೆ ಎಲ್ಲ ಊಟ ಚಪಾತಿ ಎಲ್ಲಾ ಖಾಲಿ ಆದ್ರ ಮುದ್ದಿನ ಅ ಐತಿ ಅಂತ್. ಹೇಳ್ ತನ್.
ಹಾ ಹಾ ಹಾ ತಿನ್ಬೇಕ್ರಿ ಮುದ್ದೆ.
ತಿನ್ಬೇಕ್ರೀ ಇಗ್ ನಮ್ಗ್ ಒಮ್ಮೆ ತಿನ್ಬೇಕ್ ಅಂದ್ರೆ ಆಗಲ್ಲ ಅದು.
ಹಾ
ಮತ್ತರಿ
ನಿಮ್ಕಡೆ ಏನೇನ್ ಮಾಡ್ತೀರ ಮತ್ತೆ ಊಟ ಅಡ್ಗೆ.
ನಮ್ ಕಡೆರಿ ಮೇನ್ ಚಪಾತಿ.
ಹಾ
ಆಮೇಲೆ ರೊಟ್ಟಿ ಅನ್ನ ಶೇಂಗ ಸಾರು.
ಸಾಂಬಾರ್ ಶೇಂಗಾಸಾರು ಒಂದೇನಾ
ಶೇಂಗ ಸಾರ್ ಜಾಸ್ತಿ ಮಾಡ್ದ್ವಿ ಅದ್ ಬಿಟ್ಟ ತೊಗ್ರಿಬ್ಯಾಳಿ. ಸಾರ
ಹಾ
ನುಗ್ಗೆಕಾಯ್ ಸಾರ
ಹಾ ಹಾ ಹಾ
ತ ನೀವ್ ಯಾವ ತರ ಸಹ ಸಾರ್ ಮಾಡ್ತೀರಿ.
ನಮ್ಮ್ ಕಡೆ ಬಸ್ಸಾರು ಉಳಿಸಾರು ಮೊಸೊಪ್ಪು. ಸೊಪ್ ಸಾರು ಹಾಲ್ ಸಾರು
ಏನು ಅಂದ ನನ್ ಫ್ರೆಂಡ್ ನನ್ ನನ್ ಗೆಳ್ಯಾ ಒಬ್ ಪ್ಪ ಏನಂದಂದ್ರ ರಸಂ ತರ ಮಾಡ್ತಾರ ಬರೀ ನೀರ್ ನೀರ್ ಇರುತ್ತಾ ಅಂತ ಅಂದರಿ.
ನಿಮ್ದ್ರಿ ಸಾಂಬಾರು
ಇಲ್ಲಾರಿ ಅವೇನು ಹಂಗ್ ಅಂದ ರಸಮ್ಮ.
ರಸಮ್ ಅಂದ್ರೆ ಅದೇನ್ ಗೊತ್ತಾ ನಮ್ಮಲ್ಲಿ ಸಾಂಬಾರ್ ಎಲ್ಲಾ ಆದ್ಮೇಲೆ ರಸಂ ಇರುತ್ ತ್ತೆ ರಸಂ ಅಂದ್ರೆ ಜೀರ್ಣ ಆಗಕ್ಕೆ ಲೈಟ್ ಆಗ್ ತಿಳಿಸಾರ್ ತರ ಮಾಡಿರ್ತರೆ. ಅದು ರಸಮ್ಮ.
ಹಾ
ಅದ್ ಜಾಸ್ತಿ ಬೇಸ್ಗೆಲ್ಲಿ ಮಾಡ್ತೀವಿ.
ಹಾ ಅವೆಲ್ಲಾ. ಅವೆಲ್ಲಾ ಹೆಂಗನ್ ಹಕರಿದಂತ ನಮ್ ನಮ್ಮಲ್ಲಿ ಎಲ್ಲಾ ಹಿಂಗ ಎತ್ತಗಳ ಇರ್ತ್ತಾವು. ಆಕ್ಳ ಇರುತ್ತವು ಹಾಲೆಲ್ಲ ಹೆಂಗ್ ಬೇಕಾದ್ ಕೊಡ್ದೇವಿ ಇಲ್ಲೆಲ್ಲಾ ಹೋದ್ರ ಅಂಗ್ಡಿಗೆ ಹೋಗ್ಬೇಕ.
ಇಲ್ಲಿ ಬೆಂಗ್ ಬೆಂಗ್ಳೂರಲ್ಲಿ ಹಸ ಸಾಕಕ್ ಎಲ್ ಆಗುತೆ. ರಿ ಅಷ್ಟೆಲ್ಲಾ ಜಾಗನೇ ಇಲ್ಲ ಮೇವೆಲ್ಲಾ ಎಲ್ ತತರೆ. ಹಸಗಳು ಸಾಕಕೆಲ್ಲ ಹ್ಮ್ ಸೀತಿ
ಎಲ್ಲಿ ನೋಡ್ತಿ ಅಲ್ಲಿ ಬರಿೀ ಮಂದಿಗಳ ಇರ್ತಾರ
ಹಾ ನಿನ್ನೇನ್ರೀ ನಿಮಕ್ ನಿಮ್ ಕಡೆರೆಲ್ಲಾ ಎಲ್ಲಾ ಕೆಲ್ಸಕ್ಕೋಸ್ಕರ ಎಲ್ಲಾರು ಎಲ್ಲಾ ಕಡೆಯಿಂದ ಬೆಂಗಳೂರು ಗೆ ಬರತ್ತಾರೆ ಜನ ಜಾಸ್ತಿ ಆಗ್ದೀರ ಏನು ಆಗುತ್ತೆ ಹೇಳಿ ಹ್ಮ್
ಮತ್ತರಿ ಏನ್ ಹೇಳ್ಬೇಕು ನೀವೇ ಎಲ್ಲಾನೂ
ಏನ್ ಹೇಳದ್ರಿ ನಾವು ನಾವವು ಒಂದ್ ಎರಡ್ ವರ್ಷ ಆಯ್ತ ಏನು ನಮ್ಮ್ ಬೆಂಗಳೂರು ಕಡೆ ಬಂದಿ ಹ್ಮ್ ನಾವು ಫಸ್ಟ್ ಒಂದ್ ವರ್ಷ ಸ್ವಲ್ಪ ಒಂದು ಆರು ತಿಂಗಳು ಕಷ್ಟ ಆಯ್ತ್ ನಮ್ಮಗೊನು
ಹಾ
ಹ್ಮ ಸ್ಟಾರ್ಟಿಂಗ್ ಬಂದಾಗ ಕೆಲ್ಸ ಇರಲ್ಲ ದುಡಿಮೆ ಇಲ್ಲಿ ರೂಮ್ ಬಾಡ್ಗೆ ಕಷ್ಟ ಜಾಸ್ತಿ ಅಡುಗೆ ಊಟ ಜಾಸ್ತಿ ಹೊರ್ಗಡೆ ಮಾಡೋಣಂದ್ರೆ ಅಲ್ಲೂ ಜಾಸ್ತಿ ಇರುತ್ತೆ ರೇಟು ಹ್ಮ್ ಸ್ವಲ್ಪ ದಿನ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಆಮೇಲೆ ಸಿಟಿ ಜೀವನ
ಹ ನಾವ್ ಇನ್ನ ನೋಡಿಲ್ಲ ಅಲ್ಲರಿ ಎಂತಲ್ಲ ಅಂತ ಜೀವ್ನ ಹೆಂಗ ಅದ ಯಾವಾಗ್ ಹೇಳ್ತಾರ ಅವಲತ್ತ ಕೇಳ್ತೇರ್ ನಾವ್
ಹ್ಮ ಹಾ್ ಹ್ಮ್ ನೀವು ಬನ್ನಿ ಯಾವಾಗ ಬೆಂಗಳೂರು ಗೆ ಫ್ರೀ ಮಾಡ್ಕ ಕೊಂಡು
ನೋಡ್ಬೇಕೇರಿ ಕೆಲ್ಸ ಇಂಂತ ಕಾರ್ಯ ಏನಾದ್ರು ಸಿಕ್್ರೆ
ಹಾ
ಮಾಡ್ಬೇಕಾಗ್ತದ ರೀ ಬರ್ಬೇಕಾಗ್ತದ
ಬನ್ನಿ ಬನ್ನಿ ಬನ್ನಿ ಬೆಂಗಳೂರ್
ನಂಗು ಆದ್ನುೂ ಅಲ್ಲೆಲ್ಲ ಆ ನಂಗು ಆದ ಊಟ ಅಡ್ಜಸ್ಟ್ ಆಗಲ್ಲ ರೀ
ಹಾ
ಅದಕ್ಕ ನಮ್ಮ ಮನ್ಯ ಕಳ್ಸಂಗಿಲ್ಲದ
ನಿಮ್ ರಿಲೇಟಿವ್ಸ್ ಯಾರು ಇಲ್ವಾ ಈ ಕಡೆ ಬೆಂಗಳೂರು ಕಡೆ
ಅದಾರೆ ಅಷ್ಟೇ ದೂರಿನ್ ರಿಲೇಟಿವ್ಸ್ ಎಲ್ಲ ಅದಾವ್ರ ಅದ ಅವೆಲ್ಲಾ ಸುಮ್ನೆ ಬಂದು್ ಹೋಗು ಹೆಂಗೈತಿ ನೋಡು ಅಂತ ಂತ ಅದ ಮತ್ತೆ ನಮ್ಮ ಸಳೆಲ್ಲ ಹೆಂಗ ಹೆಂಗಂದದ ಎಲ್ಲಾರೂ ಮಂದಿ ಕಟ್ಟಿ ಕೂಡ್ತಾರ ಕಟ್ಟಿ ಕೂತ್ ಮಾತಾಡ್ತ ತರ ಇಲ್ಲಲ್ಲಾ ಅವ್ರಲ್ಲಾ ಹೆಂಗ ಹೆಂಗ ಅಂತಾರ ಅಂದ್ರೆ ಬರೀ ಎಲ್ಲಾ ಮನ್ಯಂಗ್ ಮನ್ಯಾಗ ಮನ್ಯಾಗ ಕೂಡ್ದ ಮನೆಯಲ್ಲಿ ಟಿ ವಿ ನೋಡುದ ಅಲ್ಲಿ ಯಾರ ಒಬ್ರು ಮಾತಾಡ್ಸಂಗಿಲ್ಲ ಯಾಕ ಬರೋಣ ನಮಗ್ ಟೈಮ್ ಪಾಸ್ ಆಂಗಿಲ್ಲ ಅಂತ ಹೇಳ್ತಾರೆ ಹಳ್ಳಿ ಮಂದೆಲ್ಲ ಗೊತ್ತಲ್ಲ ಹೆಂಗಿರ್ತದ
ಹ್ಮ್ ಇಲ್ಲ ಏನಂದ್ರೆ ಬೆಳಗಿನ ಸಾಯಂಕಾಲದಗ ಪ ಪಪ ಕೆಲ್ಸಕ್ ಹೋಗಿರ್ತಾರೆ ಬೆಳಗ್ಗೆ ಎಲ್ಲಾ ಬಾಗ್ಸ್ ಕಾಕೊಂಡು ಕೆಲ್ಸ ಕಡೆ ಹೋದ್ರೆ ಸಂಜೆ ಬರತಾರೆ ಬರ್ತಾರೆ ಅವರು ಸುಸ್ತಾ ಇರ್ತಾರೆ ಮತ್ತ ಅವ್ರ ಮನ್ ಉಂಡ್ ಮಲ್ಕೊಂತಾರ ಅಷ್ಟೇ ಪಾಪಾ ಇಲ್ಲಿ ಮಾತಾಡ್ಸೋಕ್ ಯಾರ ಇರಲ್ಲ ಅಕ್ಕಪಕ್ಕ ಮನೆ ಅಷ್ಟ್ ರಿಲೇಟಿವ್ಸ್ ಇರಲ್ವಲ್ಲ ಅದಕ್ಕೆ ಎಲ್ಲ ಒಂದೊಂದ್ ಏರಿಯಾದಲ್ಲಿ ಅಷ್ಟೇ ಆಥರ ಎಲ್ಲಾ ಕಡೆ ಅದು ಐಸೋಲೇಟೆಡ್ ದಾರ ಆಗ್ಬಿಟ್ಟ ೈತೆ ಎಲ್ಲಾ ಅವ್ರ ಪಾಡಿ ಅವ್ರು ಇರ್ತಾರ ಅಷ್ಟೆ ಪಕ್ಕದಾಗ ಆ ಪಕ್ಕದ ಮನೆಾಗ ಏನಐತೆ ಐತೆ ಏನು ನೋಡಲ್ಲ
ಹ್ಮ್
ಅದೇ ಹಳ್ಳಿಯ ಅವರು ಬೆಂಗ್ಳೂಗ್ ಬಂದಿರೋದ ಸ್ವಲ್ಪ ಕಷ್ಟ
ಹಾ ಕಷ್ಟ ಆಗ್ತದಲ್ರಿ ಇವಾಗ ಅವೆಲ್ಲ ಒಲೆ ಮೇಲೆಲ್ಲಾ ಮಾಡ್ಕೊಂಡು ತಿಂದಿರ್ತಾರ ಊಟ
ಹ್ಮ್
ಬರೇ ಗ್ಯಾಸ್ ಮ್ಯಾಲ್ ಮಾಡ್ಕೋಬೇಕು ಆದ್ ಬಿಟ್ರ ಏನೋ ಇಂಡಕ್ಷನ್ ಅಂತ ಅಂದ್ರ.
ಹ್ಮ್.
ಅಡಿ ಇಲ್ಲಾ ಅವಳಿಗೆ ಮಾಡದು.
ಹಾ ಹಾ ಹಾ.
ಬಿಡಿದಾಗೆಲ್ಲಾ ಆಫೀಸ್ಕ್ ಹೋದ್ರಂದ್ರ ಬರಿ ಅನ್ನ ಸಾರ ಮಾಡ್ರಿ ಇಟ್ಟ ಬಿಡ್ತಾರ. ಹಾ ನಮ್ ಮಂದಿಗೆಲ್ಲ ಅಂತಾರವೇಲ್ಲ ಆಯ್ಕ್ ಬರಂಗಿಲ್ಲ ರಿ. ಹ್ಮ್ ಆಯ್ತ.
ನಮ್ ಕಡೆ ನಾವು ಜಾಸ್ತಿ ರೈಸ್ ತಿಂತೀವಲ್ಲಾ ಅದಕ್ಕೆ ಈ ಕಡೆ ಫುಅಡ್ ಇರುತ್ತೆ. ಸ್ವಲ್ಪ ದಿನ ಅಡ್ಜಸ್ಟ್ ಆದ್ರೆ ಇನ್ನೇನ್ ಮಾಡಕ್ ಆಗತ್ತೆ.
ಹ್ಮ ಮಾಡ್ಕೊಳ್ಬೇಕ್ತತೆ ಕೆಲ್ಸ. ರೊಕ್ಕ ಬೇಕಂದ್ರೆ ಮಾಡ್ಲೆ ಬೇಕಾಗತ್ತ.
ಹ್ಮ್.
ಹ್ಮ್ ಮತ್ತೆ ಹೆಂಗ ಐತಿ ಯಾರ್ ನಿಮ್ಗೆ ಯಾರ್ ನಮ ಸೈಡ್. ನಮ ಹಳ್ಳಿಯ ಅವರ ಅದ ಹಿಂಗ ಸಿಕ್ ಸಿಕ್ಕಿಲ್ಲನ್ರಿ ದೋಸ್ತಗಳು.
ದೋಸ್ಗಳು ಇದರಿ ಒಂದಿಬ್ರು ನಿಮ್ ಕಡೆರೇ.
ಹಾ ಅವೆಲ್ಲಾ ನಿಮ್ಗೆಲ್ಲಾ ಅಡ್ಜಸ್ಟ್ ಆಗ್ಯಾರಿ.
ಓ ಒಂದೊಂದ್ಸರಿ ಆಯ್ತಾರ ಒಂದೊಂದ್ಸರಿ ಆಗಲ್ರಿ.
ಅವ್ರ ಊಟದೆಲ್ಲ ಹೆಂಗ ಅದರ ಅವ್ರದ. ಟೆಸ್ಟ್ ನಿಮ್ಗೆಲ್ಲಾ ಹೊಂದ್ಕೊಂಡಾರಿ ಅವ್ರ.
ಹ್ಮ ಪರವಾಗಿಲ್ಲ ಅವರು ಅವ್ರ ರೂಮ್ಲ್ಲೇ ಮಾಡ್ಕೊಂತಾರೆ.
ಹಾ.
ಅವಾಗ ಅವಾಗ ನಮ್ಗೂ ಕೊಡ್ತಾರೀ ಈ ನಡವಿ ಯಾಕ ಕೊಡ್ತಿಲ್ಲ.
ಹ್ಮ್ ಹ್ಮ್ ಗೊತ್ತಿಲ್ಲರಿ ಕೇಳಕ್. ಕೆಳ್ ತಿನ್ನಿ ನಮ್ ಸೈಡ್ ಎಲ್ಲಾ ಚೆನ್ನಾಗಿರ್ತ್ತಾರಿ.
ಹ್ಮ್ ಹ್ಮ್ ನಾವೇ ಮುದ್ದೆ ಗಿದ್ದೆ ಮಾಡ. ದಾಗ ಸಾಂಬಾರ್ ಮಾಡಿದಾಗ ನುಗ್ಗೆಕಾಯಿ ಸಾರು ಮಾಡಿದಾಗ ಎಲ್ಲ. ಕೊಡ್ತಾ ಇರ್ತೀವಿ ಟೇಸ್ಟ್ ನೋಡಿ ಹೆಂಗಿದೆ ಏನಂತ. ಹ್ಮ ತಿನ್ನಕ್ ಟ್ರೈ ಮಾಡ್ತಾರ್ರೀ ಒಂದು ಇಬ್ರು ತಿನ್ಂತಾರೆ.
ಹಾ ಹಾ.
ಹ್ಮ್ ಇನ್ನೊಬ್ರು ತಿನ್ನಕ್ ಬರಲ್ಲ ಪಾಪಾ ಅವ್ರಿಗೆ.
ಹಾ.
ಹ ಅವ್ರೇನ ಅಷ್ಟು ತಿನ್ನಲ್ಲ ಆ ಅವ್ರು ಸಾಂಬಾರು ಇಷ್ಟ ಪಡ್ತಾರೆ.
ಯಾವತರ ಇಷ್ಟ ಪಡ್ತಾರಿ ಸಾಂಬಾರ್.
ಸಾಂಬಾರ್ ಅಂದ್ರೆ ನುಗ್ಗೆಕಾಯಿ ಸಾರು ತುಂಬಾ ಇಷ್ಟ ಅವ್ರಿಗೆ ಅಂದ್ರೆ ನ ಅವ್ರ ಕಡೆ ಜಾಸ್ತಿ ಮಾಡಲ್ವೇನ. .
ಮಾಡ್ತಿರ್ಬೋದೇನೋ ಅವರು ಹಾ ಇಲ್ಲಿ ಬಂದ್ ಇಷ್ಟ ಪಟ್ಟಿದಾರೇನೋ ಅನ್ಸತ್ತರಿ.
ಅದೇ ಅದೇ ನಾವು ಡೇ ಚೆನ್ನಾ ನಾವು.
ನಾವ್ ಹಂಗೇನಿಲ್ಲರಿೀಅವರು ಮೋಸ್ಟ್ಲಿ ಟೇಸ್ಟ್. ಬೇರೆ ಹಂಗ್ ಅನ್ಸಿರ್ಬೇಕು.
ಅದೇ ಅದೇ ರೀ ನಮ್ ಕಡೆ ಇವಾಗ. ಸಾಂಬಾರ್ ಪುಡಿ ಅಂತ ಮಾಡ್ಕೊಂತೀವಿ ನಮ್ಮ ಮನೆಯಲ್ಲೇ ಸೊ ಅದ್ರದ. ಟೆಸ್ಟ್ ಬೇರೆ ಇರುತ್ತೆ ನಿಮ್ ಕಡೆ ಬೇರೆ ಟೇಸ್ಟ್.
ನಾವು ಡೈರೆಕ್ಟ್ ಖಾರ ಹಿಂಗ್ ಮಸಾಲ ಹಾಕ್ ಬಿಡ್ತವ ಡೈರೆಕ್ಟ್ ಮಾಡುವಾಗ. ಮತ್ತೊಂದ ಏನು ಕೇಳ್ಪಟ್ಟೀರಿ ನಾವೆಲ್ಲ ಒ. ಗ ಇದು ಪುಳಿಯೋಗರೆ ಇಂಥವೆಲ್ಲ ಮಾಡುವಾಗ ಡೈರೆಕ್ಟ್ ಒಗ್ಗರಣೆ ಹಾಕ. ತಾರೆ ಅವ್ರ ಏನೋ ಗೊಜ್ಜ ಗೊಜ್ಜ ತರ ಮಾಡಕೊಂಡು ಇಡ್ತರೊ. ಅನ್ನ ಮಾಡ್ತಾರ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರ ಅಂತ ಕೇಳ ಕೇಳ್ಪಟ್ಟೇರಿ. ಅದ್ ಹೆಂಗ್ರಿ ನೀವು. ಹಾ ಡೈರೆಕ್ಟ್ ಪಾವಳ ತರೋದ್ರಿ ಒಗ್ಗರನೆ ಹಾಕ್ಬಬಿಡ್ತವ್ರಿ.
ನಮ್ದ್ ಹಂಗಲ್ಲ ಅ ಗೋಜ್ಜ ಮಾಡ್ಕೊಂಡು ಡಿಫ್ರೆಂಟ್ ಟೇಸ್ಟ್ ನಮ್ದೇ. ಟೇಸ್ಟ್ ಬೇರೆ ಇರತ್ರಿ ನೀವು ಅಯ್ಯಂಗಾರ್ ಪುಳೋಗ್ರೇ ತಿಂದ್ರೆ ನೆಕ್ಸ್ಟ್ ಲೆವೆಲ್ಲು.
ಹ ಹ ಒಂದ್ಸತಿ ಬರ್ತೇನ್ರಿ ಬಂದಾಗ ನೋಡ್ತೇನ್ರೀ ಟೇಸ್ಟ್ ಹೆಂಗಿರ್ತದ.
ಬರ್. ಬನ್ನಿ ನಮ್ಮನೆಗೆ ಬನ್ನಿ ಮಾಡ್ಕೊಡನಾ.
ಹಾ ಬರ್ತೇನ್ರಿ ಇನ್ನು ಕಾಯಿ ಹೋಳಿಗೆ ಒಂದ್ ಸಿಕ್ತೇತಿ ಅಂತ್. ತಂದರಿ ನಾವು ನಮ್ ಕಡೆ ಎಲ್ಲಾ ಹುರ್ನದ ಹೊಳಗೆ.
ಹಾ ಸರಿ ಸರಿ ಈಕಡೆ ಬಂದಾಗ ಫೋನ್ ಹಾಕ್ರಿ ಸಿಗಣಾ.
ಹಾ ಹಾ ರೀ ಬಂದಾಗ್ ಹಾಕ್ತೇನ್ರಿ ಫೋನ್.
ಹ್ಮ್ ಸರಿ ಸರಿ ಓಕೆ ಆ ಇಡಿ.
ಹಾ.